ಏನ್ ಮಾಡ್ತೀರಿ ಬಸವರಾಜ್ ಅವರೇ
ಏನು ಇಲ್ಲಾರಿ ಸುಮ್ನೆ ಕೂತಿದ್ದೆ
ತುಂಬಾ ಚೆನ್ನಾಗಿದ್ದಾರ ಹ್ಮ ಏನು ಮಾಡ್ತೀರಿ
ಏನ್ ಏನಿಲ್ಲಾರೀವಲ್ಲ ನಾವ ಬಂದು ಪುಟ್ಟಿವಿ
ಹೌದಾ ಕಾಲೇಜ್ ಏನಲ್ಲ ಬಿಟ್ಟ ಬಿಟ್ರೆಏನು
ಅಲ್ಲ
ಹ್ಮ
ಆದದಲ್ಲ ನಾವು ಹೊಲ್ದಾಗೆ ಏನೋ ಪೀಕ್ ಮಾಡಿದೀವಿ ಇ ಸಲಾಮ ಮಳೆಯ ಇಲ್ಲಾ ಏನಿಲ್ಲ
ಹ್ಮ್ ಹೌದೌದು ಕಾಲೇಜ್ ಏನ್ ಹಚ್ಚಿಲ್ವಾ
ಕಾಲೇಜ ಅಚ್ಚಿ ದೂರ
ಏನ್ ಹಚ್ಚಿರಿ
ನಾವು ಬಿ ಎ ಮಾಡಿದ್ವಿ ಅವಲ್ಲ
ಓಹ ಬಿ ಎ ಮಾಡ್ಕೊಂಡ ಈ ಅಗ್ರಿ ಮಾಡ ಇದು ಆ ಇದು ಇ ಏನ ಅಗ್ರಿ ಮಾಡ್ತೀರಾ ಈಗ ಅಯ ಆಗ್ರಿಕಲ್ಚರ್ ಹೌದೌದು ಕೃಷಿ ಮಾಡ್ತೀವರಾ ಈಗೆಲ್ಲ ತುಂಬಾ ಚೆನ್ನಾಗಿದೆ ಹಂಗಾರೆ ನಿಮ್ಮ ಲೈಫು
ಹ್ಮ್ ತುಂಬಾ ಚೆನ್ನಾಗೈತಿ
ಹ್ಮ್ ನೀವು ಎಜುಕೇಶನ್ ಈಗ ಶಿಕ್ಷಣವನ್ನು ಚೆನ್ನಾಗಿ ಓದ್ತಿದ್ರಾ ಹ್ಮ್ ನೀವು ಹೊಲ್ದಾಗ ಏನು ಬೆಳತಿ ದ್ರೀಗ
ಹ ಹೊಲದಾಗತ್ತಿ
ಅತ್ತಿ ಮತ್ತೆ
ಅತಿ ಸಜ್ಜೆ
ಸಜ್ಜೆ ನಿದಾನ ಹೇಳ್ರಿ ನಿಮ್ಗೆ ಅವಸರ ಏನು ಇಲ್ವಾ ತುಂಬಾ ನಿಧಾನ ಹೇಳ್ರಿ ಮತ್ತೆ ಅತ್ತ ಸಜ್ಜೆ ಮತ್ತೆ
ಹ ಚೋಲ ಅಂತೆ
ಹ್ಮ್
ಕಾಯಪಲ್ಯ
ಹ್ಮ್ ಮತ್ತೆ
ಹ್ಮ ಮತ್ತೆ
ನಿಮ್ಮ್ ವಾಯ್ಸ್ ಚೆನ್ನಾಗಿ ಕೇಳಿಸತಾ ಇಲ್ವವಾ ತಪ್ಪಫೋನ್ ಅತ್ತ ರ ಇಟ್ ಗರಿ ಹಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಕ ಸಿದಗ
ಹ್ಮ್ ಮೆ ಮೆಕ್ಕೆಜೋಳ
ಜೋಳ ಹೌದು ಚೆನ್ನಾಗ ಇದು ಏನು ಪಾಪ ಅ ಕಾನು ಏನ ಕಡೆ ಇದ್ ಮಾಡ್ತಾರೋವು
ಹಾ ಹಾ ಹೌದ ಅದೇ
ಮತ್ತೆ ಮತ್ತೇಏನ್ ಬೆಳತ್ರಿ
ಮಕ್ಕೆೆ ಜೋಳ ಗಾನ್ ಜೋಳ ಹಲೋ ಗುಂಚಳ ಹಲೋ
ಹಾ ಜೋಳ ಏನು
ಇವಾಗ ಹೇಳ್ರಿ
ಈ ಹಾ ಈಗ ಕೇಳಸ್ತೇತ್ ನೋಡ್ರಿ ಏನು ಮತ್ತೆ ನಾವು ಜೋಳ
ಹ್ಮ ಜೋಳ ಬೆಳ್ತವಿ ನಮ್ ಕಡೆ
ಹಾ ಮತ್ತೆ
ಹಾ ಜೋಳ ಬೆಳಿತೀವಿ ಈಗ ಹತ್ತಿ ಬೆಳಿತೀವಿ ನಿಮ್ ಕಡೆ ಎಲ್ಲ ಮಳೆ ಚೆನ್ನಾಗಗೈತೆ ಈ ಸಲ
ಏನಿಲ್ಲ ರೀ ಎಲ್ಲಾ ಬಿಜೆ ಟಿ ವಿ ಲ ಆಸೆ ಆಗಿಬಟ್ಟವಿ ಏನು ಮಳಿಕೆ ಬಂದಿಲ್ಲ ದೇವ್ರು ಏನು ದೇವ್ರಿಚ್ ಚೆನ್ನಾಗಿ ಮಳೆ ಕೊಟ್ಟಿಲ್ಲ ಏನು ಇಲ್ಲವ
ಹೌದೌದು ಈ
ಹೌದು ನಮ್ಗೆ ದೇವರು ಚೆನ್ನಾಗಿ ಏನು ಮಾಡಿಲ್ಲ ನಿಮ್ ಸೈಡ್ ಎಲ್ಲಾ ಚೆನ್ನಾಗಿದೆ ಅಂಗ್ರ ವಾತಾವರಣ ಎಲ್ಲಾಕ್ಕ
ಹಾ ಎಲ್ಲಾ ಚೆನ್ನಾಗೈತೆ
ಹ್ಮ ಮತ್ತೇಏನ್ ನಡೆಸಿರಿ ನಿಮ್ದು ಎಲ್ಲಾ
ನಮ್ಮದ ಏನ್ ಎಲ್ಲಾರ ಎಲ್ಲಾ ನಿಮ್ದೇ
ಹ್ಮ್ ಎಲ್ಲ ಕಾಲೇಜಿಗ ಇಲ್ಲಜೆ ಎಲ್ಲ ಓದ್ತೀರ ಹಂಗಾರೆ ಹೌದು ಹೌದ ಈಗ ವಸಂತಿ ನಿಲಯದಲ್ಲಿ ನೀವಿಲ್ಲ
ಇಲ್ಲೇ ಇದೀವಿರಿ
ಅಪ್ಪ ಅಮ್ಮ ಅಂತಲ್ಲಿ
ಇಲ್ಲ ಇಲ್ಲ ಇಲ್ಲ ಇಲ್ಲ ಅಂದ್ರೆ ನಾವು ಕೃಷಿ ಮಹಾವಿದ್ಯಾಲಯದಾಗ ಇದೀವಲ್ರರಿ
ಈ ಇ ಇದ ಬಿ ಕಂ ಮಾಡಿರ
ಬಿ ಎ ಮಾಡಿದ್ದೀನಿ
ಓ ಬಿ ಎ ಮಾಡಿರಿ ಅಲ್ವಾ
ಎಕ್ಸಾಮ್ ಬರಿಯೋಕೆ ಹೋಗ್ತೀರಾ
ಓಹ ಅದು ಡೈರೆಕ್ಟರ್ ಹಚ್ಚಿರ ಅದು ಈಗ ಏನ್ ಮಾಡ್ಯ್ರಿ ಓ ಕೃಷಿ ಮಹಾವಿದ್ಯಾಲಯ ಅಗ್ರಿಕಲ್ಚರ್ ಓಹೋ ಓ ವಿಜ್ಞಾನಿ ನೀವೆಲ್ಲಾ
ಅಯ ಯಾವ ವಿಗ್್ನೇನ್ ರೀ
ಇಲ್ಲ ರೀ ದೊಡ್ಡ ದೊಡ್ಡವ್ರ ಎಲ್ಲ ಪ್ಲಾನ್ ಗಿನ್ ಎಲ್ಲಾ ಇಟ್ಟಿರಿ ಐಡಿಯಾ ಇದೆ ನಿಮ್ಮಲ್ಲಿ
ಏನು ಮಾಡ್ತವಿ ಹೌದ ಏನ ಮಾಡ್ತೀವಿ ಆದ್ರ ಏನ್ ಮಾಡ್ತ್ರಿ ಏನು ಆದ್ರ ತಕ್ಕಂತೆ ಬೆಲೆ ಸಿಗಲ್ಲ
ಹೌದೌದೌದ ಅಂದ್ರೆ ಕೂಡ ನೀವ್ ಚೆನ್ನಾಗಿದೀರಿ ಹಂಗಾರ
ಏನ್ ಚೆನ್ನಾಗಿಲ್ರಿ ನೋಡ್ದಷ್ಟ ಅಷ್ಟೇ ಕೇಳಿದಷ್ಟ ಅಷ್ಟೇ
ಹೌದಾ ಕಾಲೇಜ್ ಪೀಸ್ ಏನು ಕಟ್ತೀರಾ
ಇಲ್ಲ ನಾವು ಎಸ್ ಎಸ್ ಸಿ ಕ್ಯಾಟಗರಿ ಅಟ್ರ ಬರ್ತೇವಲ್ಲಾ ನಮ್ಗೆ ಉಚಿತ ಇರ್ತ ಶಿಕ್ಷಣ
ಓ ತುಂಬಾ ಉತ್ತಮವ ಶಿಕ್ಷಣ ಕೊಡ್ತಾರೆ ಹಂಗೆ ಉಚಿತವಾದ ಶಿಕ್ಷಣ ಕೊಡ್ತಾರೆ
ಹೌದು
ಓಹ ನೀವು ಎಸ್ ಸಿ ಎಷ್ಟಿದವ್ರಿಗೆ ಬರ್ತೀರಾ
ಹೌದ್ರಿ
ಹೌದು ಚೆನ್ನಾಗಿದೆ ಹಂಗಾರೆ ನಿಮ್ಗೆ ಎಲ್ಲ
ಹ್ಮ್ ಎಲ್ಲ ಚೆನ್ನಾ ಎಲ್ಲ ಚೆನ್ನಾಗಾಯ್ತು
ಉತ್ತಮವಾಗಿದೆ ಅಂಗಾರೆ ಹ್ಮ್ ಏನೇನು ಕೊಡ್ತಾರೆ ಕಾಲೇಜಿನಲ್ಲಿ
ಕಾಲೇಜ್ದಗ ಏನ್ ಕೊಡ್ಬೇಕ್ರಿ
ಅದೇ ಫೋರ್ಡ್ಸ್ ಗಿಡಸ ಏನೋ ಬಹುಮಾನ ಅಗಿಮನ ಏನು ಕೊಡತ್ತಾರ್
ಹಾ ನಮ್ ಕಡೆ ಅದ್ನ ಆಡ್ಸ್ರ ಸ್ಪೋರ್ಟ್ಸ್ ಎಲ್ಲ ಆಯ್ತಾ ನಮ್ ಕಡೆ ನೆರ್ತ
ಹೌದಾ ನಿಮ್ಮ ಕಾಲೇಜಲ್ಲಿ ಗಿಡಗಳು ಯಾವ್ಯಾವ ವಿದವಿ
ನಮ್ ಕಡೆ ಬೇವಿನ ಮರ
ಬೇವಿನ್ ಮರ ಅದ್ರಿಂದ ಏನ್ ತಯಾರಾಗುತ್ತೆ
ಬೇವಿನ್ ಮರದಿಂದ ಎಣ್ಣೆ ತಯಾರಸ್ತಾರೆ ಆರ್ಗ್ಯಾನಿಕ್ ಎಣ್ಣೆ ಇರುತ್ತೆಲ್ಲ ಹಲೋ
ಯಾ ಎಣ್ಣೆ ಒಲ್ ಹಲೋ ಹಾ ಈಗ ತುಂಬಾ ಚೆನ್ನಾಗಿ ಪ್ರಸ್ತ ಉಂ
ಹಾ ಕಸತ್ ಅತ್
ನಿಮ್ಮಅದ್ ಅದರಿಂದ ಏನ್ ಮಾಡ್ ಮಾಡ್ತಾರೆ.
ಹಾ ಬೇವಿನ್ ಮರದಿಂದ ಎಣ್ಣೆ ತಯಾರಸ್ತಾರೆ.
ಅವು ಏನ ಕೃಷಿಗಳಿಗೆ ಫ್ರೇ ಮಾಡಕಲ್ವಾ.
ಹ ಅದಕ್ಕೂ ಹಾಕಕ್ ಬರ್ತೈತೆ. ಮತ್ತೆ ಇವಾಗ. ಈಗ ವೈದ್ಯಕೀಯ ಹಂತದಗೂ ಬಳಸ್ತಾರೆ ಔಷಧಿ ತಯಾರ್ ಮಾಡಕ್ಕೆ.
ಹಾ.
ಅದಕ್ ಮಾಡ್ತಾರೆ ಮತ್ತೆ.
ಹ್ಮ್. ಮತ್ತೆನ್ ಮಾಡ್ತಾರೆ.
ಹ್ಮ್ ಮತ್ತೆ ಅಲ್ಲ ಆಯ್ತು. ಬಿಟ್ರೆ ಅಶೋಕಮರ. ಅವು ಇದಾವೆ.
ಶೋಕಿಗೆ ಅಂತ ಇಡ್ತಾರಲ್ವಾ. ತುಂಬಾ ಚೆನ್ನಾಗಿ ಕಳಗನು ಕಾಣ್ತವೆ ಅವು ಗಿಡಗಳು. ಹೌದು ಚೆನ್ನಾಗಿದ್ದೀವಿಡೆ.
ಹಾ ಗಿಡಗಳು ಎಲ್ಲ ಚೆನ್ನಾಗಿದಾವೆ.
ಹಾ ಮತ್ತೆ ಏನ್ ಮಾಡ್ತರ ಈಗ
ಮತ್ತೆ ಅಲ್ಲ ನಮ್ಮ್ ಕಾಲೇಜಲ್ಲಿ. ಒಳಗಡೆ ಎಲ್ಲ ಎಮ್ಮೆ ಎಮ್ಮೆ. ಕುರಿ. ಹಾ ಎಲ್ಲವೂ ಬಂದು ಅಡ್ಡಾಡತವೇ. ಅಡ್ಡಾಡ್ತವೆ ಮೇಯತವೇ.
ಹೌದಾ ತುಂಬಾ ಚೆನ್ನಾಗಿದೆ ಹಂಗಾರೆ ಆಕಳು ಕುರಿ ಎಲ್ಲಾ
ಹ್ಮ ಎಲ್ಲಾ. ಚೆನ್ನಾಗಿದೆ.
ಹ್ಮ ನೀವ್ ಏನಂತ ಕರ್ತೀರ ಅವಕ್ಕ.
ಅದೇ ಎಮ್ಮೆ ಆಕಳ ಕುರಿ.
ಹೌದಾ ಅವುಕ್. ಅವುಕ್ಕ ಹೆಸರು ಅಂತ ಇರ್ತವಲ್ ಅವೇ ಹೋದ್ರು.
ಇಲ್ಲ ಇಲ್ಲ ನಮ್ಮ್ ಕಡೆ ಹೆಸರೇ ಏನ ಇಲ್ಲ ಇಲ್ಲ ಇಲ್ಲ.
ನೀವು ಇರೋದ್ ಎಲ್ಲಿ ಹಳ್ಳೇಗಿರೋದು. ದಲ್ವಾ ಹ್ಮ. ಹೌದೌಹೌದು ನಿಮ್ಮ್ ಊರು ಬಂದು ಯಾವ ಊರಪ್ಪ ನಿಮ್ದು.
ನಮ್ದೂರು ಕೊಪ್ಪಳ ಕೊಪ್ಪಳಕ್ಕೆ ಭಾಗ್ಯನಗರ ಅಂತ ಬರುತ್ತೆ.
ಹೌದಾ ಭಾಗ್ಯನಗರ ಕೇಳಿ ನಾನು ಎಲ್ಲಾ ಬಂದೀನ ಎಲ್ಲ ಎಲ್ಲಾ ನೀ ಸಂಪರ್ಕ ಮಾಡೀನಿ ನಾನೆಲ್ಲ ಅಲ್ಲಿ
ಹೌದಾ
ತುಂಬಾ ಚೆನ್ನಾಗಿದೀವ ಅಲ್ಲ ಅಲ್ಲಲ್ಲಿ
ಹೌದು ಚೆನ್ನಾಗಿೈತ್ತು
ಅಲ್ಲಿ ಮೋರಮ್ಮ ಚೆನ್ನಾಗಿಏ ನಡೀಿತಂತೆ.
ಹೌದು ಮರ ಚೆನ್ನಾಗೇ ನಡತೈತೆ ನಮ ಕಪ ಹೌದು ಐತೆ ಹೋಗ್ಬೇಕು ಅವರಿಗೆ ಹೋಗ್ಬೇಕು ಇವತ್ತ ಎಲ್ಲ ನಾಳೆ ಹೋಗ್ಬೇಕ ಅಂತ ಇದ್ದೀವಿ.
ಇದೀರಾ ನಿಮ್ಮ ಊರಲ್ಲಿ ಇದ್ದೀರಾ.
ಹೀಗೆಲ್ಲ ಆ ವಸ್ತಿನಲ್ಲ ಇದಾಗದಿಲ್ಲ.
ಹ ಹೌದೌದು ಈಗ ನೀವು. ನಾಳೆ ದ್ತೀರಾ ಏನು.
ಇಲ್ಲ ಇವತ್ತೆಲ್ಲ ನಾಳೆ ಹೋಗ್. ಬರಕು ಆಗ್ತಿಲ್ಲ
ಹೌದಾ ಇವತ್ತೇ ಓದ್ತೀರಾ.
ನಿಮ್ಮಲ್ಲಿ ಬಸ್ನ್ನು ಫ್ರೀ ಮಾಡಿರ್ಬೇಕಲ್ಲ ಈಗ. ಕುಮಾರಸ್ವಾಮಿ.
ಕುಮಾರಸ್ವಾಮಿ ಯಾರ ರೀ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರು.
ಹೌದಣ ಅವರು ಡಿ ಕೆ ಶುಮಾರ್ಯನ ಈಗ ಚೇಂಜ್ ಆಗಿದ್ದ. ರ.
ಚೇಂಜ್ ಆಗಿದ್ದಾರೆ. ಹಾ ಸಿದ್ದರಾಮಯ್ಯ ಇವರು ಇದ್ರು ಚೇಂಜ್ ಆದ್ರ.
ಹೌದು ತುಂಬಾ ಚೆನ್ನಾಗಿ ಎಲ್ಲಾ ನಡೆಸ್ತಾರೆ ಹಂಗಾರ ಎಲ್ಲಾರ.
ಹಾ ಚೆನ್ನಾಗೇ ನಡೆಸ್ತಾರೆ.
ಹ್ಮ್ ಮತ್ತೆ ಏನ್ ನಡ್ಸ್ತಾರೆ.
ಮತ್ತೆ ಏನಲ್ರಿ.
ಏನೇನ್ ಬಿಟ್ಟಾರ.
ಹ. ಏನಮ್ ಫ್ರೆಂಡ್ ಬಿಟ್ಟದ್ರ ಗೊತ್ತಿಲ್ಲ ನಮಗ ನಾವು ಜಾಸ್ತಿ ಹೊರ್ಗಡೆ ಸಂಪರ್ಕ ಇಲ್ಲ.
ಹೌದಾ. ಹ್ಮ್ ನೀವು. ಈಗ ನಿಂಬಲ್ಲಿ ನಿಮ ಮುಂದೆ ಏನಿದ್ದೇವೆ ಈಗ.
ಏನು.
ಇಮ ಮುಂದೆ ಏನ್ ಕಾಣುತ್ತವೆ. ಗಿಡಗಳು.
ಹಾ ಗಿಡ್ಗಳಿದಾವೆ.
ಯಾವ ಗಿಡಗಳು
ಹ್ಮ ದೇಹನ್ ಮರ ಕಾಣ್ಸತ್ತ.
ಹೌದಾ ಚೆನ್ನಾಗಿರುತ್ತೆ. ಬೇವಿನ ಪರವಾಗಿನ ಔಷಧ ತಯಾರಿಸಿ ಮುಂಚೆ ಗಿಡನ್ನು ಕಾಣುತ್ತಿದೆ ನಿಮ್ ಮುಂದ
ಹಾ ಹುಣ್ಣಸೆ ಗಿಡಾನ ಇದು
ಅವೇ ಜಾಸ್ತಿ ಇರ್ತವೆ ನಿಮ್ ಕಾಲೇಜಲ್ಲಿ ಹಳ್ಳಿಯಲ್ಲಿ ಎಲ್ಲ ಅಲ್ಲಿ
ಹೌದೌದ್ರೀ
ಹೌದ ಅ ಇದರಿಂದ ಏನು ಹುಂಚೆ ಹಣ್ಣ ಅಂದ್ರೆ ಏನ್ ಮಾಡ್ತರಿ
ಹ ಅಡಿಗೆಗ್ ಬೆಳಸ್ತಾರದ ನ ಹುಣಸ.
ಹೌದ ಅ ಅಡಿ ಅಡ. ಯೂಸ್ ಮಾಡ್. ಲ್ವಾ ರುಚಿಯ ರುಚಿಯಾದ ರುಚಿಯಾದ ಅಡಿಗೆನು ತಯಾರಾಗುತ್ತ ಲ್ವಾ ಅದ್ರಿಂದ
ಹಾ ರುಚಿ ಆದ ರುಚಿ ಆದ ರುಚಿ ಆದ ಅಡ್ಗೆ ತಯಾರ ತ್ತ
ತುಂಬಾ ರುಚಿ ಆಗಿರುತ್ತೆ ಸ್ವೀಟ್ ಆಗಿರುತ್ತೆ ಅಲ್ವಾ
ಹೌದೌದು
ಹ್ಮ್ ಚೆನ್ನಾಗಿರ್ತಂಗ ರ ಅಡ ಎಲ್ಲಾ
ಹಾ ಚೆನ್ನಾಗ ಇರ್ತದ್ರಿ
ಮತ್ತೇಏನ್ ಮಾಡತಾರೆ ನಿಮ್ಮ ಮನೆಯಲ್ಲಿ
ನಮ್ಮ ಮನೆ ಏನಿಲ್ಲ ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಯಾರದೇ
ನೀವು ಮನೆಗೆ ಹೋದ ತಕ್ಷಣ ಅಪ್ಪ ಅಮ್ಮ ಪ್ರೀತಿಯಿಂದಾಗಿ ಅಡಗೆ ತುಂಬಾ ಹೃದಯವಾಗಿಂದ ಚೆನ್ನಾಗಿ ಮಾಡುತ್ತ
ಹೌದು ಯಾವಾಗ್ಲೂ ಚೆನ್ನಾಗಿ ಮಾಡ್ತಾರೆ
ಯಿಂದ ಚೆನ್ನಾಗಿ ಮಾಡ್ತಾರೆ ನಿಮ್ಮ್ ಅಡಗೆ ನಿಮ್ಮ್ ಊ ನಿಮ್ಮ ಮನೆಗೆ
ಹಾ ಚೆನ್ನಾಗಿ ಮಾಡ್ತಾರೆ
ನಿಮ್ಮ ಮನೆಗ ಸರ್ ನಿಮ್ಮ ಮಮ್ಮಿ ಅಮ್ಮ ಅವರು ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿ
ಮಾಡ್ತಾರ ಹೌದು
ಹ್ಮ್ ನಿಮ್ಮ ಮನೆಯಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ನೀ ತುಂಬಾ ಚೆನ್ನಾಗಿ ಅಡಿಗೆ
ಹ್ಮ್ ಏನು ಹಾಗ ಸುಮ್ ನಾರ್ಮಲ್ ಆಗಿ ಏನ ಇರ್ತದೋ ಅದನ್ನ ಮಾಡ್ತಾರೆ
ಹೌದಾ ಏನ್ ಚಿಕನು ಅಂತದ ಏನು ಮಾಡ್
ಹಾ ಅಂತ್ದೇ ಮಾಡ್ತಾರೆ
ಹ ನಿಮಗೋಸರ್ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮಾಡದಲ್ಲ ಏನು
ಹ್ಮ್ ಏನ್ ಚಿಕನೇ ಜಾಸ್ತಿ ಮಾಡ್ತಾರೆ
ಹೌದಾ ಈಗ ಮತ್ತೆೇನು ಮಾಡ್ತಾರೆ
ಮತ್ತ ಏನು ಮಾಡಂಗಿಲ್ರಿ ಇಷ್ಟೇ ಮಾಡ್ತ
ಏನು ಮಾಡೋಲ್ವಾ
ಆ ಸ್ವೀಟ್ ನಾವು ತಿನ್ನಂಗಿಲ್ಲಾ. ಹೌದಾ ಕರೆಪ್ಪ ಅವರು ಇಲ್ಲಾ ನಾವು ಒಂಚೂರು ಹ ನಾವ್ ಹೊರ್ಗಡೆ ಹೊಂಟಿದೀವಿ ಸ್ವಲ್ಪ ಹೊತ್ ಬಿಟ್ಟು ಫೋನ್ ಮಾಡ್ತವಿ.
ಹಾ ಕಾಲು ಮಡಕೆ ತುಂಬಾ ಹೃದಯ ಧನ್ಯವಾದಗಳು ಬಾಸ್.
ಧನ್ಯವಾದಗಳು
ಧನ್ಯವಾದ ಗಳು ಇಳ್ಳರಿ ಹ್ಮ್ ಆರಾಮೇರಿ